ಹಲೋ ಹಲೋ ಹ್ಮ್.
ಊಟ ಮಾಡ
ಊಟಾ ಮುಂಜಾನೆ ಮಾಡ
ಕೇಳ್ತಿಲ್ಲ ವಾಯ್ಸ್ ಕೇಳಿಸತಿಲ್ಲ ನಿಮ್ದು ಸ್ವಲ್ಪ.
ಕೆಲಸ
ಹಾ
ಈಗ
ಹೋಗಸ್ಬಿಡಿ ಒಂದೇ ಸತಿ ಕಳಸ್ಬಿಡಿ ನಮ್ಗೆ.
ಕೆಲಸತ್ತೈತಿ ಚೀರಕತ್ತನ ನಿ ಜೋರಾ ಹಲೋ
ಸಹಾನ ಅವ್ರೇ.
ಈಗ
ಸಹನಾ ಅವರೇ
ಹೇ ನನಗೆ ಕೆಲಸಕ್ಕೆ ಹತ್ತ ನೀನು ಕೇಳ್ಸಲಾಗದೆನು
ಹಾ ಕೇಳಿಸತ್ತದೆ.
ಏನ್ ಕೇಳ್ದಿ ಊಟ ನ ಮುಂಜಾನೆ ಹತ್ತುವರಿ ಮಾಡಿ ನೋಡುವ.
ಏಕೆ.
ಅತ್ತುವರೆಗುಂಡು.
ಇಟ್ಸ್ ನಾಟ್ ಲೈಕ್ ಅಂದ್ರೆ ನೀವು ಏನ್ ದ್ರಲ್ಲಾ ಸಹನ ಅವರೇ
ಹ್ಮ್.
ಸಹನ ಅವರೇ
ಹೇಳೇ ಮುಂದೆ ಹೇಳೇ
ಹ್ಮ
ಹಲೋ
ಹಲೋ ಸಹನ ಅವರೇ
ಕೇಳಿಸುತ್ತದೆಏನಿಲ್ ನಿನಗೆ
ಹಾ ಕೇಳಿಸುತ್ತದೆ ಹೇಳಿ ಹ ನಾಯಿಗೆ ಹೊಡೆದಂಗ್ ಹೊಡಿತೀನಿ ನೋಡ್ರಿ ಮತ್ತೆ ಫೋನ್ ಕಟ್ ಆದ್ರೂ ಪರವಾಗಿಲ್ಲ
ಕೇಳಿಸ್ದದ್ದ ಇಲನಿನಗೆ ಅದೇಳು
ಹಾ ಕೇಳಸ್ಲತ್ತದ ಬಿ ಪಿ ರೇಸ್ ಮಾಡ್ಬೇಡ್ರಿ ಯಾರು ಪ್ಲೀಸ್
ಚೀರ್ ಬಡ ಮೆಲ್ಲಗೆ ಮಾತಾಡ್ನಿ ಚೀರ್ ಬಡ
ನನ್ನ ತಲೆ ಕರಾಬ್ಆಗೈತ್ ಫಸ್ಟೇ
ಹಗೆ ತಲೆ ಕೆಡೋದು
ಮತ್ ನಾ ಹೇಳತೇನ್ ತಲಗ್ಗಿಲಿಗ್ ಹುಡುಕೋತೀನಿ ನೋಡ್ರಿ ಮತ್ ನ
ಹಾಗ ಹೆಂತರ ಬತದ ಅಂತೀನಿ ನ
ಏನ್ ಮಾಡ್ತಿದ್ದಿರಾಮ
ಹ ಚಯ ನ ಕ
ಹ
ಚನ್ನೋದು ಎನ್ ಸುದುದಿಗೆ
ನನಗ್ ಕೇಳ ಆಗ್ಯದ ನನ್ ತಲ್ಲಿ ಕರಾಬ್ ಮಾ ಮಾಡಾಸಿದಪ್ಪಾ ಹಾ ಈಗ್ ಕೇಳತದ ಹಾ ಈಗ್ ಕೇಳತದ
ಡ ತೊಗೋ
ಎಷ್ಟ ಅದು
ಏನು
ನಂಗ
ಏಮಂದ ವಿ ಹೇಳು ಕೇಳಕತ
ನ ವಾಯ್ಸ ಹೆಗ ಅದ ನಮ್ ಕ್ಯಾರೆಕ್ಟರ್ ನಂದ್ ಹೆಗ ಅದ ನೋಡು
ಗೊತ್ತಾಯ್ತ್ ನನಗ್ ಯಾರ್ ಮೇತ್ತ ಗತ್ತ ಆಕತೈತಿ ಇರ್ಲಿ ಇರ್ಲಿ ಪರವಾಗಿಲ್ಲ
ಹ ನಾ ನಾ ಬ್ಯಾರ್ ಯಾರ ನಿಮಗ್ ನೋಡ್ಬೇಕಂತ ಅನ್ಸಿದ್ರ ಬಾ ಊರಿಗೆ
ನೀಲ್ನ ಬರಲ್ ನೋಡ
ಹ ಇಲ್ಲ ಅಂದ್ರೆ ನ ಯಾರಿಗ್ ಬೋರ್ ಗಿರ್ಸನ್
ಮಾಡಕ್ ಹೋಗ್ಬೇಡ್ರಿ ನೀವವು ಫೋರ್ಸ್ ಮಾಡಿದ್ರ ನಾವ್ ಬರಲ್ಲ
ಹಾ ಈಗ ಹೇಳಕೈತನಿ ನಾವ್ ಯಾರಿಗ್ ನೋವ ಮಾಡಲ್ಲ ಎಲ್ಲಾರ ಹೋಗ್ಯಾರ ನನ್ ಜೀವದಿಂದ ಜೀವನ ಇದದ್ದ ಇದ್ದಂಗ ಎಲ್ಲಾರ ಹೋಗ್ಯಾರ ಯಾರ ಇಲ್ಲ ನನ್ಗ ಆ ಎಲ್ಲಾರ ಮನೆಯವ್ರೇ ಅರ್ಥ ಮಾಡ್ಕೊಂಬಲ್ಲ ನನ್ಗಿನ್ ಹೊರಗಿನೂರರ ಏನನೇ ಅರ್ಥ ಮಾಡ್ಕೊಮ್ಮಲ್ಲ ಯಾರು ಕೇಳತದಲ್ರಿೀ ಸಾನೋಾರ ಸಹನ ಅವರ ಹಲೋ ಸಾರಾಮ ಹಲೋ
ಹಲೋ ಕೇಳಕತತೇನೆ ಇಲ್ಲಿನಗ
ಏನ್ ಬಿ ವಯಸ್ಸೆ ಕೇಳಲಗ್ಯದ ಈ ಟ್ಯಾಕ್ ಹೊದಿರ್ತಿದಂದ ನಂಗ ಕೇಳಿದ್ರ
ನೀ ಇದದ ಹೋದಕತ್ತೀರ ಅಂತ ಬರಿ್ಯ ಅಂತ ಹೇಳವಲ್ಸ ನನಗ
ನನ್ ವಾಯ್ಸೇ ಹಿಂಗೆ
ನಾ ಮಾತಾಡದು ಕೇಳಕತೈತೆೇನ ಇಲ್ ನಿನಗ
ಈ ಕೇಳಾಗತ್ತದ ಈಡತನ ಎಲ್ಲ ಹೋಗಿದ್ದಿ
ಇಲ್ಲ
ಅಲ್ಲಾ ಹಿಂಗ ಫೋನ್ ಹತ್ತಿ ಹೋದ್ರ ನಾವ್ ಏನ್ ಅನ್ಕೊಬ
ಏನಾರ ಅನ್ಕೋರಿಿ ಸತ್ತೇರಲ್ ಬದಕಿರ್ತೀವ್ ತಗೋ
ಹೌದ ಕಡೆ
ಏನನಗತ್ತ ಪೂಜಾ
ನಾ ಮಾತಾಡೋದ ಕೇಳತದ ಇಲ್ಲ ನನ್ಗ
ಯವ ಕೇಳೋದ್ರೇನು ನಮ್ ಮನಗ ಕೇಳಕತ್ತೈತ್ ಮಾತಾಡೋದು
ಹ್ಮ್ ಅದೇ ನಾನಕೈತೀನಿ
ಕೇಳಕ್ದೇತವ ನೀವ್ ಹದ್ರ ಬೇಡ
ಸಕಷ್ಟ ಮಾತಾಡಿನಂದ್ರು ಹೇಳಏು ಮಾತಾಡ್ತನಿ ಇನ್ನೊ ಸ್ವಲ್ಪ ಜೋರ ಜೋರಸ
ಯಾವೋ ಹಳ್ಳು ಮಾತಾಡವತಾಯ್ ನಿನ್್ ಕಾಲಿಗ್ ಬುದ್ ಬಿಡ್ತೀನಿ ಎಟ್ಟಾರೆ ಹದ್ರದು ಎನ್ಸುದ ಏನ್ ಬರವಲ್ಲ
ಏನೊಬ್ಬನ ಬರಬಲು
ಏನ್ ಐತಂತ ಬರ್ಬೇಕು
ಏನು ಇಲ್ಲ ಅಂತೇಳಿ ಈಗ ಗೊತ್ತಾಗ್ಯದ ನನಗ
ಹ್ಮ್ ಗೊತ್ತಾಯ್ತೇನೆ ಇಷ್ಟು ಜಲ್ದಿ ಗೊತಾಗತಲ್ಲ
ಹ್ಮ್ ನಂಗಗೆ ಇನ್ಸ್ಟಾದ ಫಿಫ್ಟಿ ಫಾಲೋವರ್ಸ್ ಆಗ್ಯಾರೀಗ
ಹ್ಮ್ ಕಂಗ್ರಾಚುಲೇಷನ್ಸ್ ಎಲ್ಲಾ ಫೈವ್ ಕೆ ಫಿಫ್ಟೀನ್ ಕೆ ಫಿಫ್ಟಿ ಕೆ ಮಾಡ್ಕೋತಾರ ನೀವು್ಫ್ಟಿ ಮ ನಂಬರ್ಸ್ ಮಾಡ್ಕೊಂಡು ಕಂಗ್ರಾಚುಲೇಷನ್ ಗ್ರೇಟ್ ನೀವು
ಥ್ಯಾಂಕ್ ಯು ಸೋ ಮಚ್ ಮಾ
ವೆಲ್ಕಮ ಮ್ಯಾಮ್
ಥ್ಯಾಂಕ್ ಯು ನೀವೇ ಕುಡೀರಿ ಚಾ ಹಾಗ ಎಲ್ಲ ಕುಡಲ್ಲ ನೋವು
ಮತ್ತ ಇನ್ನಾದ್ ಕುಡತಿರಿ ಹ ಚಹ ಕುಡಿಯಲ್ಲಂದ್ರೆ ಮತ್ತೆ ಇನ್ ಏನ್ ಕುಡಿತೀರಿ ನೀವು
ವಿ ಬೂಸ್ಟ್ ಇಸ್ ದ ಸಕ್ರೆಟ್ ಆಫ್ ಆರ್ ಎನರ್ಜಿ
ನೀ್ ಉದ್ದ ಆಗಲ್ಲ ಕುಡಿಯಕ್ ಹೋಗಬೇಡ್ರಿ ಅದ ಕುಡುದ್ರೂ ನೀವೇನ್ ಉದ್ದ ಹಂಗಿಲ್ಲಾ
ನಾವ್ ಆಲ್ರೆಡಿ ಉದ್ದ ಇದ್ದೀವಿ ನಿಮ್ಮಪ್ಲೆೇ ಬುಡ್ ಬುಡ್ ಬುಡ್ ಬುಡ್ ಇಲ್ಲ ನಾವು
ಹ್ಮ್ ಹೌದಂತ ಬಾಳ ಉದ್ದಿದಿತ್ ಕಣ್ಣನ್ ಬಿಡ್ರಿ ನಾವವು ನಮ ಬರ್ತಡ ಕೇಕ್ ಇನ್ನ ಮಿಕ್ಕಿದೆ ನಾವವು ಅದೇ ತಿಂತಾ ಇದ್ದೀವಿ ನೋಡಿ
ನಾಚಕೆ ಬರಲ್ವಾ ನಮ್ಗೆ ಬರ್ತಡೇ ಕೇಕು ಇಷ್ಟ ಇಷ್ಟ ದಿನ ಇಟ್ಟು ತಿಂದ್ರಿ ಕಾಂಗ್ರರು ಆತದ್ ನೋಡ್ರಿ
ಕಾಂಗ್ರ ಅದೇನಲ್ಲ ಕಾಂಗ್ರಾ
ಕಾಂಗ್ರೋ ಅಂದ್ರೆ ಇಟ್ ಈಸ್ ದ ಡಿಸೀಸ ಯು ಡೋಂಟ್ ನೋ ಸ ಚನ್ ಚಾಟ್ ಜಿ ಪಿ ಟಿ ಇಟ್ ವಿಲ್ ಗಿವ್ ಅ ಅ್ಯುರೇಟ್ ಆನ್ಸರ್ ಟು ಯು
ಥ್ಯಾಂಕ್ ಯು
ಹ್ಮ ಯು ಆರ್ ವೆಲ್ಕಮ್ ಇಟ್ಸ್ ಮೈ ಪ್ರೆಜರ್ ಇಟ್ಸ್ ಕೆ ಗುಡ್ ಬೈ ಗುಡ್ ಬೈ ಥ್ಯಾಂಕ್ ಯು ಲೆಟ್ ಇಟ್ ಬಿ ವಲ್ ವೆಲ್ನಸ್ಟೀಸ್ ಆರ್ ಬ್ಲೂಮಿಂಗ್ ಬ್ಲೂಮಿಂಗ್ ಇನ್
ಏಯ ಕನ್ನಡದಾಗ ಮಾತಾಡ್ಬ ಕನ್ನಡ್ದಾಗ ಮಾತಾಡ ನೀನ
ರೋಮಾಂಚನವಿ ಕನ್ನಡ
ಕನ್ನಡ ಹೆಣ್ಣನ್ನು ಮರೀಬೇಡಿ
ಹ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡು ತಲೆ ಬಚಕೊಳ್ಳೋ ಪೌಡರ್ ಹಾಕೊಳ್ಳೋ ಇಲ್ಲದಿ ದದ್ರೇನು ಎಸ್
ಹ್ಮ್ ಪೂಜಾ ಹೊಸ ಗರಾಮಯತ
ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್ಮ
ನನ್ನಂದ ಗರ್ಮ ಆಐತೆ ನಂದ
ಯಾರಗಿ ಹೇಳನ ನಮ್ಮಮ್ಮ ಪ್ರಾಬ್ಲಂ
ಹಾ ನಿನ್ ಕಾಲಿ ಗಿ ಬಿಟ್ಬಿಡ್ತೀನ ನಮ್ಮಜಾ ಇತಾಮ ಮಾತಾಡೋ ಕಳ
ಇನ್ನುೂ ನಾನು ಚೆನ್ನಾಗ್ ಮಾತಾಡಕ್ ಬರಲ್ಲ ಸಾಹಾನಅವ್ರೆ ನಮ ಕ್ಯಾರೆಕ್ಟರ್ ಇರೋದು ಹಿಂಗೆ ನಾವ್ ಇರೋದೇ ಹಿಂಗೆ
ಹಂಗಗೆ ಇರ್ರಿ ಹಂಗ ಇರ್ರಿ ಹಂಗೆ ಮಾತಾಡ ನಂಂಗಗೆ ಪ್ರಾಬ್ಲಮ್ ಇಲ್ಲಾ
ಒಂದ್ ದಿನ ಹಸ್ತಿನನ್ ನೋಡೇನ ಕುಡ್ದ್ ಊಟ್ಟೆ ಹಸ್ತಿನ ಕ
ಕಂಡೀನನಾಳು
ನೋಡ ನೀ
ಮುಟ್ಟ ಮುಟ್ಟ ಕುಡಿಬಡೆೆಯಣ
ಬರ್ತಾವ ತಗೋ ಜೀರೋ ಜೀರೋ ಬರ್ತಾವ ತಗೋ ಮಾತಾಡ ಮಾತಾಡ್
ನೀ ಮಾತಾಡಕತ್ತರೋದು ಹ್ಮ್ ಅದೇ ಅದೇ ಹೇಳೇಕತಿಿನದ ಗೊತ್ತದ ನನಗ ಜೀರೋ ಜೀರೋ ಹೀರೋ ಎಲ್ಲ ಗೊತ್ತದ ನನಗ ನಮ್ಗೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ಬರ್ಲಿಲ್ಲ ಅಂದ್ರರು ಮೀನಿಂಗ್ ಗೊತ್ತಾಗ್ತಾವ ನಮಗ
ಹ್ಮ್ ಇಂಗ್ಲೀಷ್ತಾಡಕ್ ಬರ ಇಂಗ್ಲಷ್ ಎಾಲಾಗ ಓದಿದ್ರೆ ಬರ್ತದ ನಾವ್ ಇಂಗ್ಲಷ ಮೀಡಿಯಂ ಓದಿದಾಗ ನಮ್ ಗೊತ್ತದ್ ನಮ್
ಹ್ಮ ನಾ್ ಓದಿದ್ರೂ ಗೊತ್ತಿಲ್ಲ
ಸರ್ಕ ಶಾಲಾಗ ಓದ್ರ ಏನ್ ಗೊತ್ತತೆ ಸಮ್ ಬರೀ ಉಣದ ಚನ್ನದ್ ಆಟ್ಟ ಗೊತ್ತ
ಎಲ್ಲಾ ಗೊತ್ತಿರ್ತದ್ ಸರ್ಕಾರಿ ಶಾಲಳೆಯಾಗ ಓದವ್ರಿ ನಿನ್ ಏನ್ ಗೊತ್ತ ನ
ಏಯ ನಿಮ್ಮ ನಿಮ್ಗ ಏನ್ ಗೊತ್ತದ
ಹ್ಮ್ ಹೌದ
ಕತ್ತಿ ಕತ್ತಿ ಆಡೋದುಂದ ಕಲ್ತ್
ಹೌದೌದೌದು ನಿಮಗ್ ನೋಡ್ ಕಲೆಯಗತನ್ ಸ್ವಲ್ಪ ಈಗೀಗ
ನಮ್ಮನ್ ನೋಡ್ ನಮ ಕಾಲ್ ದೋಡಣ ಆಗಲ್ರಲ್ಲೇ ನೀವು ಹ
ಯಾವ ನೆಟ್ವರ್ಕ್ ಇದ್ದಲ್ಲಿ ಬಂದು ಮಾತಾಡ್ರಿವ ನೆಟ್ವರ್ಕ್ ಇದ್ದಲ್ಲಿ ಬಂದ್ ಮಾತಾಡ್ಷ್ಟ ನೀವು ಚೀರೋಣ
ಕೆಸಲ ತ ನನ್ ಚೀರ್ತಿಲ್ಲ ನಾನ್ ಮಾತಾಡದೆ ಹಿಂಂಗಗೆ
ಮನಾಗ ನಿಮ್ಮ ಮಮ್ಮಿ ಏನಲ್ಿಲ್ಲ ಬರ್ತಾವ ಅಲ್ಲಿಂತ ಹಣೆಗೆ ತಗೊಂಡ್ರಿ ಅಪ್ಪಲ್ಲ ಬರದ ನೋಡ್ ನಿ ಮಮ್ಮಿ ಎಳಕತೀನಿ
ಜೋರ್ ಜೋರ್ಸೆ ಮಾತಾಡ್ಬೇಕಂತ್ರ ಇಏನಾದ್ರ ಮನೆಗ್ ಬರ್ತಾರಂತರು ಸುಮ್ನೆ ಆಗಿದ್ದೇನನೆ
ಈಗೆಂತ ತು ಸು ಕಮ್ಮ ಮಾತಾಳ ಕತಿದ್ದೇನೆ
ಕೊಡು ಅವ್ರಗ್ ಕೊಡು ನಿಮ್ ತಮ್ಮಗ್ ಕೊಡು ಮಾತಾಡ್ತೀನಿ ಒಂದೇ ಕಾಲಗ್ ಇನ್ನೊಂದ್ೊತಿ ಕಾಲೇಜ್ ಬರ್ ಮನಕ್
ಹ್ಮ ಕಂಡನೆ
ಏನ್ ಕಂಡಿದಿ ಕಂಡೆ ಕಂಡೆ ಗೋವಿಂದ ನ ಒ ಪದ ಹಳ್ತೀನಿ ಆಡಾಡ್ಬೇಕು
ಹ್ಮ್ ಯಾಕ ಹೋಗಸ್ಲಿಕ್ಕೆಏನ ಸುಮ್ ಕೂಟ್ರ ತಾಯಿ ನಿಮ ಖಾಲ ಬೀಳ್ತೇನಿ
ತಡ ನೋಡು ಹಹ ಕಬೇಡ ಕಮಲ ಕಮಲ ಹಾಡೋೇಣ
ಕಮಲ ಕಮಲ
ಕಮಲದಿಂದ ಒಂದ್ ಹಾಡಾಡ್ ಬರ್ತದ ವರ್ತ
ಕಮಲ
ನೇಮ್ನು ಆಗಿರ್ಬೋದು ಕಮಲಿನ ಆಗಿರ್ಬೋದು ಕಮಲನುೂ ಆಗಿರ್ಬೋದು
ಕಾಮಾಲ ಕಾಮಾಲ ಕಾಮಾರಿ
ಅದು ಅಡ್ವಟೈಸ್ ಅಡ್ವಟೈಸ್ ಅದು
ಕಮಲಾದಿಂದನ
ಎಸ್
ಯಾವ್ದ ಯಾವ ಅಡ್ವರ್ಟೈಸ್ಮೆಂಟ್
ಅಡ್ವೈಸ್ಂಟ್ ಎಲ್ಲ ಸಾಂಗ್ ಆಡಗ
ಯಾವನ ನನಗ್ ಟೈಮ್ ಆಯ್ತು ನಾವ್ ಓದಕ್ ಹೋಗ್ಬೇಕು ಇಡ್ತೀನ್ ಬಾಯ್
ಇಡ್ರಿ ಇಡ್ರಿ
ಹ್ಮ್